ಹಲೋ ಆರಾಮ
ಹ ಆರಾಮ್ ಸರ್ ನೀವ ರೀ
ಹಾ ನಾವು ಆರಾಮ್ ನೋಡಪ್ಪ
ಏನ್ ಮಾಡ್ತಿದ್ರಿ ಸರ್
ಏನಿಲ್ಲ ಸುಮ್ಮ್ ಕುಂತೀವಿ ನೋಡ
ಹ್ಮ್ ಊಟಾರ ಸರ್
ಹಾ ಊಟ ಆಯ್ತಪಾ ನಿಮ್ದು
ನಮ್ದು ಆಯ್ತು ಸರ್
ಹೌದಾ ಏನು
ಏನಲ್ ಸರ್ ಹೊಲ್ದಲ್ಲಿ ಕೆಲಸ ಮಾಡ್ತಿದ್ದಿ
ಹೌದಾ ಹ್ಮ್ ಹೊಲ್ದ ಏನ್ ಬಿತ್ತ ರಾ
ಒಂದದು ತೆಂಗಕಾಯಿ ಇದು ತೆಂಗಿನ ಗಿಡ ತೋಟ ಮಾಡಿವ ಸರ್
ಹೆಂಗಿನಕಾಯಿ ತೋಟನಾ
ಹಾ ಸರ್
ಹ್ಮ್ ಹ್ಮ್ ಹ್ಮ್ ಎಷ್ಟ ಅದಾವ
ಗಿಡ ರೀ ಒಂದ ಮುನ್ನೂರ ಐವತ್ ತೆಂಗಿನಕಾಯಿ ಗಿಡಾವ್ರೀ
ಹ್ಮ
ನ ಒಂದ್ ಎಕರೆದಾಗ ಇಟ್ಟೀವ್ರೀ
ಒಂದ್ ಎಕರೆಕ ಎಷ್ಟು ಮುನ್ನೂರ ಐವತ್ತು ತೆಂಗಿನಕಾಯ ಗಿಡಾ
ಎಲ್ರಿ ಒಂದ್ ಎಕ್ರದಾಗ ಹ ನಲ್ವತ್ ಕೊಡ್ತಾವ್ರೀ ಹಾ ರೀ
ಹ್ಮ್ ಹೆಂಗ ಹೆಂಗ ಎಷ್ಟು ಪೋರ್ಟ ಕೊಂದಸ್ತ್ರಿ
ಅವ್ರೀ ಐದಾರು ಪುಟಿಿಗೆ ಒಂದ ಅದು ಎಂಟೊಂಬತ್ತು ಪೋಟ ಆಾಕ್ತರಿ
ಹ್ಮ್ ಹಾ ಒಂದು ಒಂದು ಗಿಡದ ಗ್ಯಾಪ
ಹಾ ರಿ ಒಂದ್ ಗಿಡದ ಗ್ಯಾಪ್
ಹ್ಮ ಎಷ್ಟಾವ ಸಣ್ಣ ಎತ್ತಗತೀರ
ಹಾ ರೀ ಸಣ್ಣ ಇದ್ದಾಗ ಮೊದಲು ಚಿಕ್ಕ ಚಿಕ್ಕ ಇದ್ದಾಗ ತಂದು ಎಲ್ಲಾ ಅಚ್ಚತಿರಾಮೇ
ಒಂದ್ ಗಿಡಕ್ಕೆ ಎಷ್ಟು ಬೀಳ್ತಾದ ಸಣ್ಣೋವು ಇದ್ದಾಗ ತಂದಾಗ
ಸಣದ ಕಡಿಮೆ ಬತ್ರಿ ಇಪ್ಪತ್ತೈದು ಮೂವತ್ತು
ಒಂದ್ ಗಿಡಕ ಹ್ಮ ಹ್ಮ್ ಎಷ್ಟ್ ಎಕರೆ ಮಾಡ್ರಿ ಒಂದ್ ಎಕ್ರೆನ ಹ್ಮ್ ಈಗೆಲ್ಲಾ ಕಾಯಿ ಬರ್ತಾವನು ಇಳವರಿ
ಇನ್ನು ಈಗ ಒಂದೊಂದ ಒಂದೊಂದ್ ಬುಟ್ಟವ್ರೀ ಗಿಡಗಳು
ಹ್ಮ್
ಈವು ಪಲಾ ಹಿಡದೈತ್ ರಿ ಇನ್ನ
ಫಲ ಹಿಡದದ ಅದಕ್ಕೆ ಏನೇನ್ ಮೇಂಟೆನೆನ್ಸ್ ಏನ್ ಮಾಡತರಿ
ಮೇಂಟೆನೆನ್ಸ್ ನೋಡ್ರಿ ಅವಾಗ ಫಸ್ಟ್ ಸ್ವಲ್ಪ ಗಿಡ ಬರಕ್ ಮುಂಚೆ ಸ್ವಲ್ಪ ಗೊಬ್ಬರ ಕೊಡ್ಬೇಕ್ರಿ
ಹ್ಮ್
ಹ್ಮ ಹೀರ ಗೊಬ್ಬ್ರ ಅಂತೇಳಿ ತಿಪ್ಪಿ ಗೊಬ್ಬರ ಕೊಟ್ಟ್ರ ಬೆಸ್ಟ್ ರೀ ಅದ
ಹಾ ಹಾ ತಿಪ್ಪೇ ಗೊಬ್ಬರಾ
ತಿಪ್ಪೆ ಗೊಬ್ಬ್ರ ಜಾಸ್ತಿ ಸಿಗಲ್ರ ಹಂಗಾಗಿ ಹೀರೇ ಗೊಬ್ರ ಹೆರೆೇುಹುಳ ಗೊಬ್ಬ್ರ
ಹಾ ಹಾ ಏರೆ ಹುಳದ
ಹಾ ಆ ಗೊಬ್ಬ್ರ ಅಂತಾರೆ ಭಾರಿ ಚೆನ್ನಾಗಿ ಬರ್ತದೆ ಸರ್
ಹೌದಾ ಇದೆಯ ಅ ಎರಳ ಇದು ಯಪ್ಪ ಹಾಕ್ಳ್ದು ಎಣ್ಣೆ ಇದ ಹಾಕ್ತಾರಲ್ಲ ಎಂಡೆ
ಅದ್ರದ್ದ ಕಡಿಮೆ ರಿ ಈ ಕಡೆ ಎಲ್ಲ ಈ ಮೊದ್ಲ್ ಎಂಡಿ ಈ ಗೊಬ್ಬ್ರ ಸಿಗದ್ ಡೌಟ್ರಿ ಯಾಕಂದ್ರೆ ಈಗೆಲ್ಲಾ ಆಕಳ ಎಲ್ಲಾ ಕಡಿಮೆ ಆಾಗಬಿಟ್ಟವ್ರ ಈಗ ದನಕರಗಳು
ಹಾಂ
ಜಾನರುಗಳು ಬಾಳ ಕಡಿಮೆಗಿ ಬಿಟ್ಟವ್ರು ಇತ್ತೀಚೆ ಟ್ಯಾಕ್ಟರ್ ಬರೋದ್ರ ಟ್ಯಾಕ್ಟರ್ ಮಾಡ್ತಾರೆ ಹಾಗಾಗಿ ಎರೆ ಉಳದು ಒಂದು ಘಟಕ ತೆಗೆದು ಅದ್ರ ಲಷ್ಟಿಂದ ಎರಡು ಉಳ್ದು ಗೊಬ್ರ ತಗೊಂಡು ಆ ಗಿಡಕ್ಕ ಏಟ್ಟು ಸಣ್ಣದ ಐತಿ ಗಿಡದ ಮೇಲೆ ಡಿಪೆಂಡ್ ಅಕದ್ರಿ ಗಿಡದ ಮೇಲೆ
ಹೌದಾ ಎಷ್ಟು ಎಷ್ಟ ಹಾಕ್ಬೇಕು
ಹ್ಮ ಅದು ಇರ್ತರಿ ಇಷ್ಟು ಪುಟ್ಟಿ ಒಂದ್ ಪುಟ್ಟಿ ಇರ್ತಾವಲ್ರರಿ
ಹಾ
ಆ ಪುಟ್ಲೆೇ ಆಕ್ತಿವ್ ರೀ
ಒಂದು ಗಿಡಕ್ಕೆ
ಹ ಒ ಗಿಡಕ್ ಒಂದ ಪುಟ್ಟಿ ಎರಡ್ ಪುಟ್ಟಿ ಹಿಂಗ್ ಆಗತಿವ್ರಿ ಗಿಡದ ಮೇಲ್ ಡಿಪೆಂಡ್ ಆಗ್ತಿ ಗಿಡ ಚೆನ್ನಾಗಿ ಬೆಳೆತ್ ಅಂದ್ರ ಚಲೋ ಆಕ್ತಿವ್ರಿ ಏ ಗಿಡ ಅಷ್ಟ ಇತ್ತ ಅಂದ್ರೆ ಅಷ್ಟೇ ಒಂದ್ ಲೈಟ್ ಆಗ್ತಿರ್ ಬೇಕು
ಹ್ಮ ಗಿಡ ದೊಡ್ಡ ಇದ್ದು ಅಂದ್ರ ಸ್ವಲ್ಪ ಅಕ್ತಿರಿ ಗಿಡ ಪೂರ ಸ್ವಲ್ಪ ಸಣ್ಣ ಇದ್ದ ಅಂದ್ರೆ ಅವ್ ಹೆಚ್ಚಿಗೆ ಹಾಕ್ತಾರೆ
ಇಲ್ರಿ
ಹ್ಮ
ಗಿಡನೇ ದೊಡ್ಡದ ಇತ್ತ ಅಂದ್ರ ಜಾಸ್ತಿ ಆಗ್ತವ್ರರಿ
ಹಾ
ಗಿಡ ಕಡಿಮ ಇತ್ತ ಅಂದ್ರ ಸ್ವಲ್ಪ ಆಗ್ತ ಯಾಕಂದ್ರ ಗೊಬ್ಬರ ಜಾಸ್ತಿ ಗಿಡಗ ಒಣಗಾಕ್ ಸ್ಟಾರ್ಟ್ ಆತವ್
ಹ ಗಿಡ ಯಾಕ ಯಾವ್ದ ಯಾಕ್ರೀ ರೀಸನ್ ಬೇಕಲ್ಲ ಒಣಗಾಕ
ಈಗ ಹೆಂಗಂದ್ರಿ ಗೊಬ್ಬ್ರ ಜಾಸ್ತಿ ಆಗ್ ಬಿಡತ್ರಿ ಅಂದ್ರ ಅದಕ್ ಬೇಕಾದಂತ ಆಹಾರದ ಹೆಚ್ಚಾಗಿ ಬಿಡ್ತಾರೆ
ಹಾಂ
ಹಂಗಾಗಿ ಒಣಗಾಕ್ ಸ್ಟಾರ್ಟ್ ಆಗ್ ಬಿಡ್ತಾರರು
ಹ ಕಾವಕ್ ಇದ ಕಾಯ ಹತನ್ ಬಾಳ
ಕಾಮ್ ಆಗಿಬಿಡ್ತವ್ರೀ ಅದು ಗಿಡದ ಆ ಗಿಡದಕ್ ತಕ್ಕಂತ ಸಾಮರ್ಥ್ಯ ನೀರ್ ಆಗಿಬಿಡತರಿ
ಹೌದೌದು ಹ್ಮ್ ನೀರೋಣ ಅದು ಪೂರ ಗಿಡ ಒಣಗೋಗ ಚಾ ಮಾಡ್ಬಹ್ದದು
ಹಾ ಒಣ್ ಗಕ್ಕೆ ಸ್ಟಾರ್ಟ್ ಆ್ತ ಎಲ್ಲಿಷ್ಟ ಎಲ್ಲಿ ಒಣಗಕ್ಕೆ ಸ್ಟಾರ್ಟ್ ಮಾಡ್ಬಡ್ತಾರೆ
ಹಾ ಹೇಳಿ ಮತ್ತದು ಇದ ಏನಪಾ ಈಗಮ್ಮ ಅದು ಸೇಲ್ ಮಾಡಾಗ ಹೆಂಗ್ ಮಾಡತ್ರಿ ಸೇಲ್
ಸೇಲ್ ಮಾಡತ ನೋಡ್ರಿ ಈಗ ಎಳ್ಳನಿರ್ ಇರ್ಬೇಕಂದ್ರ ಅರತ್ ರೂಪಾಯಕ್ ಒಂದ್ ಎಳ್ಳ್ರರಿ
ಹಾ
ಆ ಈಗ ಕಾಯು ಕೊಬ್ಬರಿ ಬೇಕಾಗಿತ್ತ ಅಂದ್ರ ಅವು ಕಿಲೋ ಗಟ್ಲೆ ಕೊಡ್ತೇವ್ರಿ
ಹಾ ಹ ಅರವತ್ತು ರೂಪಾಯಿ ಕಿಲೋ ಎಪ್ಪತ್ತು ರೂಪಾಯಿ ಕಿಲೋ ಹೊತಾರ ಹಾ ರೀ
ಇತ್ತ ಒಣ ಕೊಬ್ರಿಯ
ಹಾ ರೀ ಒಣದ್ದೇ ಅ ಆಯ್ತ ಹಸಿ ಹಸಿದ ಅಷ್ಟ ರೀ ಒಣದ್ ಅಷ್ಟ
ಹ್ಮ್ ಇದು ಒಂದ್ ಗಿಡಕಾಯಿ ಎಷ್ಟು ಗೊಂಚಲ ಬಿಡ ಬಿಡ್ತವ
ಗೊನ್ಸಿಲ ಅದು ಬೂತ ಇರ್ತಾರ ಹಂಗೆ ಗಿಡ ಎಲ್ಲಿ ಅದ ತಂದ ಸಾಮಥ್ಯ ಕಳಗತಕ್ಕ ಬೂತ ಇಷ್ಟ ಗೊತ್ತು ಅಂತ ಹೇಕ್ ಆಗಲ್ಲ
ಇಲ್ಲ ಒಂದು ಗೊಂಚಲ್ಕ ಇದು ಒಂದ್ ಗಿಡ ಅದಲ್ಲ ಈಗ
ಹಾ ರೀ
ಒಂದು ಗಿಡಕ್ಕೆ ಎಷ್ಟು ಗ ಇದು ಒಂದು ಎಷ್ಟು ಗೊಂಚಲ್ ಇದು ಬಳ್ತಾವ ತೆಂಗಿನಕಾಯಿಗಳು ಎಷ್ಟು ಗೊಂಚಲ್ ಬರ್ಬೇಕ
ಹಂಗ ಒಂದ ಗೊಂಚಲು ಫಸ್ಟ್ ಬಿಟ್ಟು ಒಂದ್ರ ಐದಾರ್ರು ಬಿಡ್ತವ್ರೀ
ಹಾ
ಅರಂದ ಹಂಗೆ ಪಸ್ಟ್ ಬಿಡ್ತಾರೆ ಒಂದೊ ಬಿಟ್ಕ ಅಂತ ಈಗ ಒಂದು ಗೊಂದಸಲ ಆಯ್ತಂದ್ರ ಇನ್ನೊ ಗಸಲು ಬಿಟ್ಟಿರ್ತಾರೆ ಬಾಲ್
ಹಾ
ಈಗ ಒಂದ್ ಗೊಂಚಲು ಎಳ್ಸಕಕ್ ಕುಂತಂದ್ರೆ ನಾಕ್ ಗೊಂಚಲು ಬಂದಿರ್ತಾರ ಬಾಗ
ಬದಲಾಗ
ಹ
ಈ ಹ ನೀವು ಎಷ್ಟು ಮಾರಿರಿ ಮಾರ್ಕೆಟ್ಗೆ ಒಯ್ದ
ಈಗ್ ನೋಡ್ರಿ ಆಲ್ಮೋಸ್ಟ್ ನಾವು ಒಂದ್ ಐವತ್ ಸಾವಿರದಂಗ ಬಂದೈತ್ರಿ
ಐವತ್ತು ಸಾವಿರ ಒಂದ್ ಸರಿಗೆ
ಹಾ ರೀ ಒಂದ್ಸರಿ
ಹ ಒಂದ್ ಗಾಡಿಗೆ ಐವತ್ ಸಾವಿರ
ಇಲ್ರಿ ಗಾಡಿ ಹೋಗಲ್ರಿ ಮೂರ್ನಾಲ್ಕು ಗಾಡಿ ಹೋತಾವ್ರಿ
ಒಂದ್ ಮೂರ್ನಾಲ್ಕು ಗಾಡಿ ಅಂದ್ರೆ ಒಂದ್ ಮೂರ್ನಾಕ್ ಗಾಡಿ ಕೂಡಿ ಐವತ್ ಸಾವಿರ
ಹಾ ರೀ
ಹ ಹಾ ಹಾ ಅಂದ್ರೆ ಒಂದ್ ಗಾಡಿಗೆ ಹದಿನೈದು ಸಾವಿರಿಂದ ಹದ್ನಾರು ಸಾವಿರ ರೂಪಾಯಿ
ಹ್ಮ್ ಅಂದ್ರೆ ಸಣ್ಣ ಸಣ್ಣ ಗಾಡಿ ಹೋಗ್ತ ದೊಡ್ಡ ಹೋಗಲ್ರರಿ ಗಾಡಿ
ಅವರು ಬಾಡಿಗೆ ಎಷ್ಟ ತೋತಾರ
ಒಂದ ಬಾಡಿಗೆ ನೋಡ್ರಿ ಎಲ್ಲ ಅಂದ್ರ ನಾಕ್ ಸಾವಿರ ಮೂರ್ ಸಾವಿರ ತಗೋತಾರ ಯಾಕಂದ್ರ ಇಲ್ಲ ಎಲ್ಲಾ ನಮ್ ಕಡೆ ಹೋಗಲ್ರಿ ಏನಿದ್ರ ದಕ್ಷಿಣ ಕನ್ನಡ ಕಡೆ ಹೋಗ್ತವಲ್ ರೀ
ಹ್ಮ ಆ ಕಡೆ ಆ ಆ ಕಡೆ ಹೋದ್ತದ
ಹ ಹಂಗ ಆಕಡೆ ಮಾಲ್ ಗಾಡಿ ಅವರು ತಗೋತಾರೆ
ಹ್ಮ್ ಹ್ಮ್ ಇಲ್ಲಾ ಬ್ರೋ ಪೂರಾ ಗಾಡಿ ಲೋಡ್ ಮಾಡಿ ನೀವು ನೀವ್ ಓತರೇನ್ ಅವ್ರೇ ಮಾರ್ಕೊ ಬರ್ತಾರ ಗಾಡಿಯರ
ಒಬ್ಬ್ರೊಬ್ಬಕ್ ನಾವುನು
ಹ್ಮ್ ಈ ಎಷ್ಟ್ ವರ್ಷ ಆಯಐತ್ರಿ ಅದು ಅಚ್ಚಿ ನೀವು
ಈಗ ನೋಡ್ರಿ ಎರಡ ಪೀಕ್ ತಕೊಂಡಿವ್ರಿ ಈಗ ಒಂದ್ ವರ್ಷ ಆಯ್ತ್ರಿ ಈಗ ಒಂದ್ ಸತಿ ಕೊಟ್ಟಿರ ಮಾಲ್ ಈಗ ಒಂದು
ಹಾಂ
ಈಗನ್ನ ಒಂದ ಎರಡು ತಿಂಳಗ ಮತ್ತ ಬರ್ತರ್ ಮಾಲ್
ಅದಕ್ಕೂ ಇದು ಖರ್ಚು ಎಷ್ಟು ಬಂದ್ರಿ ಪೂರಾ ಮಾಡಕ್
ಪೂರಾ ಮಾಡಕ್ ನೋಡ್ರಿ ಫಸ್ಟ್ ಹೊಲಗಳನ್ನ ಚೆಂದ ರಾಬ್ ಮಾಡಿ
ಹಾಂ
ಅಲ್ಲಿ ಒಂದು ನಲ್ವತ್ ಸ ಸಾರಿ ಇದು ಅದ ಅಲೋಟ್ ಮಾಡಕ್ ಇಲ್ಲಿ ಒಂದ್ ಹದಿನೈ ಸಾವರ ಹೋಗದ್ರರಿ
ಹಾ
ಅದ್ ನಂತರ ಈ ಗಿಡಗಳ ತೆಗ ತೊಡೋದ ಒಂದ್ ಎಂಟ ಒಂಬತ್ತು ಸಾವಿರ ಹೋಗದ್ರೀ
ಹಾ
ಗಿಡಗಳು ತರ್ರಿಸಲಕ್ ಒಂದ್ ಇಪ್ಪತ್ತು ರೂಪಾಯಿ ಅಂದ್ರೆಂದ ಎಷ್ಟ್ ಎರಡ ದಾವರ ಅಂದ್ರೆ ಒಂದು ಅರವತ್ ಸಾವಿರ ಹೋಗದ್ರಿ
ಹಾಂ
ಹ್ಮ ಎಲ್ಲ ಕೂಲಿಯರ್ಗಲ್ಲ ಬಂದ ಒಂದು ಒಂದುವರಿ ಮ್ಯಾಲ ಒಂದು ತೊಂಬತ್ಂಗ್ ಹೋಗದರೀ
ಒಂದು ಒಂದು ಲಕ್ಷದ ತೊಂಬತ್ತು ಸಾವಿರ
ಹಾರಿ ಹಾರಿ
ಹ್ಮ ಈಗ ಇದು ಎಲ್ಲಿಷ್ಟ ತರಿಸಿರೋದು
ಯವುರೀ ಬೆಳಗಾವಳಸ್ ಬಂದವ್ರೀ
ಹಾ
ಇಲ್ ಸಾರಿ ಇ್ರ ಮಲ್ಯನಾಡ ಪ್ರದೇಶ
ಹ ಹಾ ಆ ಕಡೆ ಆ ಕಡೆ ಅಷ್ಟ ತಂದು ನೀವ್ ಈ ಕಡೆ ಹಚ್ಚರಿ ಅನಾ
ಹ್ಮ್ ಅವರ ಟ್ರೈನಿಗಿ ಬರ್ತವ ಟ್ರೈನಿಗಿ
ಅದ ನೀರ್ ಹೆಂಗ ಅದಕ್ ನೀರ್ ಮೇಂಟೆನೆನ್ಸ್ ಹೆಂಗ ರೀ ನೀರ್ ಆದಾವ ನಿಮ
ಅವ ಔಕ್ರೀ ಇದಿರ ರೀ ಪಿಂಕ್ಲ
ಹಾರಿ
ಅಕು ನೀರ್ ಇದಾಗಕ್ತಾರ ಪೈಪ್ ಇರ್ತಾರ ಅವು
ಪೈಪ್ ಪೈಪ್ ಎಂತ ಖರಿ ಪೈಪ್ ಬರ್ತಾವಲ್ಲ
ಹಾ
ಹಾ, ಕರಿ ಪೈಪ್ ಹಾಕಿ ಹಾಕುತ್ತೀರಿ.
ಹ್ಮ್ ಹ ಆಗ್ತೀರ ಬೋರವೆಲ್ ಚೋಲ ಮಾಡಿಬಿಡ್ತಿರಿ ತಾನೇ ಅದು ಹನಿ, ಹನಿ, ಹನಿ ಹನಿ ಬಿದ್ದು ಫುಲ್ ಅದು ಎಷ್ಟು ಬೇಕ ಅಷ್ಟು ಫುಲ್ ಒತ್ತೈತಿರಿನೀರ್
ಅದಾ ಡ್ರಿಪ್ಪಿಂಗ್ ಪೈಪ್ ಅಂತಾರಲ್ಲ
ಹಾ
ಹಾ, ಡ್ರಾಪಿಂಗ್ ಡ್ರಾಪ್, ಡ್ರಾಪ್ ಡ್ರಾಪ್ ಬಿಳತದ ನೀರು ಒಂದೊಂದ ಒಂದೊಂದಂದು ಹನಿ ಬೀಳತದಲ್ಲ.
ನಿನೇಬುತರ
ಹ್ಮ, ಹಾ ಅದಲ್ಲಾ ಅಂದ್ರೆ ಅದು ಎಲ್ಲಾ ಖರ್ಚ ಒಂದು ಒಂದ್ ಲಕ್ಷದ ತೊಂಬತ್ ಸಾವಿರ ಬಂದದ.
ಹಾ, ಬಂದದಾರಿಇನ್ನಾ ಬರ್ತರಿ ಮೂರ್ನಾಲ್ಕು ಏ ವರ್ಷ ಬರ್ತಾವ್ರಿ ಗಿಡ
ಹೌದ, ಒಂದ್ ಒಂದ ಸರಿ ಹಚ್ಚಿರ ಎಷ್ಟ್ ವರ್ಷ ಬರ್ತದ.
ಅದೇ ರೀ ಎಂಟೊಂಬತ್ತು ವರ್ಷ ಮ್ಯಾಲ ಬರ್ತಾದ.
ಎಂಟರಿಂದ ಒಂಬತ್ತು ವರ್ಷ ಅದರದ್ರೀ ಅದು ಪರಕಿ ಬರ್ತವಲ್ಲ ಅದು ತೆಂಗಿನಕಾಯಿ ಪರಿಕಿ. ಅದರಿಂದನೂ ಮತ್ತ ಇದ ಅವ ಏನ್ರೀ ಬಾರಿಗೆ ಮಾಡ್ತಾರಂತಲ್ಲ.
ಹಾ, ಮಾಡ್ತಾರಿ ಬಾರಿಗಿನ ಮಾಡ್ತಾರೆ. ಹೋಯ್ತಾರೆ ಬಂದು ತೆಂಗಿನ ಪರಿಕಿನು ಮಂದಿ. ನಮ್ಮಲ್ಲಿರೋಂತ ಜನ ಊರು ಜನ ಬಂದ ಒಯ್ತಾರಿ.
ಹ್ಮ
ಹ ಎಲ್ಲ ಅವ್ರಿಗೆ ಹಂಗೆ ಫ್ರೀ ಕೊಡ್ತೇವ್ರ ಅವ್ರಿಗೆ ತೆಂಗಿನ ಪರಿಕಿ.
ಇಲ್ಲಿ ಊರನೋರಿಗ್ಯಾ
ಹಾ, ರೀ
ಇಲ್ಲಿ ಮತ್ತ ಇನ್ನೊಂದ ಇನ್ನೊಂದ ನಿಮ್ ಮತ್ ಬೇರೆ ಹೊಲ್ದಾಗ ಏನ್ ಮಾಡ್ರಿ
ಬೇರೆ ಹೊಲ್ದಾಗ ಅಲ್ಲಿ ನಾರ್ಮಲ್ ಆಗಿದೆರಿ ತೊಗರಿ ಹತ್ತಿ ಬೆಳ್ಕೊಂ ಬಿಡ್ತೇವ್ರೀ.
ತೊಗರಿ, ಹತ್ತಿನಾ
ಹಾ
ಹ್ಮ್, ಅದನು ಇದ್ರಕಿಂತ ಪ್ರೊಸೆಸ್ ಭಾಳ ಅದಾನ ಅದಕ್ಕ
ಇಲ್ರರಿ ಇ ಅದಕೇನ ಅಷ್ಟೊಂದು ಪ್ರೊಸೆಸಿಂಗ್ ಇಲ್ರಿ ಅದಕಬರೀ ನೀರ್ ಒಂದು
ಹ್ಮ್,
ಹಾ, ಗೊಬ್ಬರ ಅಷ್ಟೇ ಇದೆ.
ಮತ್ತೆ ಎಣ್ಣೆಯೊಂದು ಒಡಿಬೇಕು.
ಹಾ, ಎಣ್ಣಿ ಅಷ್ಟೆ ಲಿಮಿಟ್ ಆಗಿ. ಎಣ್ಣಿ
ಬಾಳ ಏನಿಲ್ಲ
ಇಲ್ಲರಿ
ಅದ್ ಖರ್ಚು ಎಷ್ಟ್ ಬರ್ತರಿ ಅದಕ್ಕ
ಅದ್ ಖರ್ಚು ಅನ್ನೋಕೆ ಏನ್ರೀ ಎಲ್ಲೋಟ್ಟೋಗಿ, ಒಂದ ಹತ್ತು ಹದಿನೈದು ಸಾವಿರ ಒಳಗೆ ಆಗುತ್ತೇ ರಿ.
ಅದಾ
ಹಾ, ಒಂದ ಎಕರಕ ಏನಿಲ್ಲಾ ಅಂದ್ರೆ ಆರು ಏಳ್ ಕುಂಟಲ್ ಬೆಳತಾದರಿ.
ಹ್ಮ್್ಮ ಲಾಭ
ಲಾಭ ರೀ ಒಂದ್ ಕ್ವಿಂಟಲ್ಕ್ ಹೆಂಗ ಆರ್ ಸಾವಿರ ಏಳ್ ಸಾವಿರ ಸಿಕ್ಕನ್ರಿ ಬರ್ತರಿ.
ಒಂದು ಕು್ಂಟಲ್ಕ ಆರು ಏಳು
ಆರ್, ಆರ್ ಸಾವಿರ ಒಂಬತ್ತು ಸಾವಿರ ಸಿಗ್ತದರಿ ದಾಣಿ.
ಆರ್, ಆರು ಸಾವಿರಿಂದ ಒಂಬತ್ತು ಸಾವಿರ
ಹಾ, ರಿ
ಹ್ಮ್ ಎಲ್ಲಾ ಅದು ಅಂದ್ರರು ಒಂದ್ ಲೆಕ್ಕದಾಗ ನೋಡ್ರ ಅ ಹತ್ತಿ ತೊಗರಿ ಮಾಡದೇ ಪಾಡ್ ಅನಸ್ತದಲ್ಲ
ಅದ ಆರಾಮ್ ಇರ್ತದೆ ಆದ್ರೆ ಇದು ಒಮ್ಮಲೆ ಕೊಡ್ತದೆ ಇದನ್ ಮಾಲ್ ಬರ್ತದ
ಹಾ ಇದು ತೆಂಗಿನಕಾಯಿನ
ಹಾ ರೀ
ಹ್ಮ್ ಅಂದ್ರರು ಇಲ್ಲಿ ನಾವು ಈಗ ನಡುಗ್ ಗ್ಯಾಪ್ ಬಿಟ್ಟಿರ್ತತಿವಲ್ಲ ಅಲ್ಲಿ ಏನನ ಬಿತ್ಕೊಬೋದಲ್ಲಾ ನಾವು
ಹಾ ಅಲ್ಲಿ ಬಿತ್ಕೋಬೋದ್ರ ಆದ್ರ ಸ್ವಲ್ಪ ಏನಾಗ್ಬ ಬಿಡ್ತ್ರಿ ಜಾಸ್ತಿ ಇದಾಗ್ ಬಿಡ್ತತ ಹೋಲ್ಲಾ ಹಂಗ ಮಾಡೋದರಿಂದ
ಹ್ಮ್ ನ ಎಲ್ಲ ತ್ತ ಅವ ಎಲ್ಲ ಸುತ್ತ ತೋಡ್ಬೇಕಲ್ನ ನೀರ್ ನಿಂದ್ರಕ
ಹ್ಮನ್ ರೀ ತೋಡ್ತೀ ರೀ ತೋಡಿ ಇರ್ತವಲ್ರಿ
ಹ್ಮ್ ಅ ಸರಿ ಅಲ್ಲಲ್ಲತ್ತು ಒಳ್ಳೆ ಲಾಭ ಅದ ಅದ್ರಿ ಹ್ಮ್ ಹ್ಮ್ ಸರಿ ಸರಿ ನಮ್ದ ಒಂದ ಸ್ವಲ್ಪ ಕೆಲ್ಸ ಆದ್ರಿ ಸರಿ ಇಡಾಮ್ರರಿ
ಹೌದ್ರೀ ಹ್ಞೂ ಮಡಗ ರೀ